ನಮಸ್ತ್ರಿ.
ರಾತ್ರಿ ಐತಲ್ರಿ ನಮಸ್ತೆ ಮಾಡ್ತೀರಾ.
ನಮಸ್ತೆ ಮಾಡಕ್ ಟೈಮ್ ಏನ್ ಬೇಕಾಗಿಲ್ಲ ಯಾವಾಗ ಬೇಕಾದ್ರ ನಮಸ್ತೇ ಮಾಡಬೋದ್ ಕೆಳ್ಸಗಂಡೆ ಅಂದರಿ
ಹುನ್ರಿ ಕೆಳಸಕೊಂದಿವಿ.
ಹ್ಮ್ ಊಟ ಆಯ್ತ ನಿಮ್ದು.
ಆಯ್ತ್ ನೋಡ್ರಿ ಏನ್ ಮಾಡಿದ್ರಿ.
ನಮ್ದು ಅನ್ನಾ ಸಾಂಬಾರ್.
ಹೌದಾ.
ಹ್ಮ್ಮ ನೀವೇನ್ ಮಾಡಿದ್ರಿ.
ನಾವು ರೊಟ್ಟಿ ಕಾಳು.
ಹ್ಮ್ ಹ್ಮ್ ಅದ್ಕ ರೊಟ್ಟಿ ಕಾಳ ಟಾಪಿಕ್ ಬಗ್ಗೆ ಮಾತಾಡಣ ಅಂದ್ರ ಏನ್.
ಹುನ್ರಿ.
ಇದು ತುಪ್ಪ್ರಕಾಯಿ ಸಾರಸಮೇತ ಮಾಡಿದೀವರಿ.
ಅನ್ನಕ್ಕ ಏನ್ರಿ.
ಹ್ಮ್.
ನಿಮ್ಮೂರಾಗ ತುಪ್ಪರಿಕಾಯಿ ಹಿರಿಕಾಯಿ. ಅವೆಲ್ಲ ಫೇಮಸ್ ಅಲ್ರಿ ಪುಂಡಿ ಪುಂಡಿ ಸೊಪ್ಪು.
ಯ್ಯ ಒಳಗೆ ಹಾಕಿ ಬಿಡ್ತಾರ ಅದೆಲ್ಲಾ.
ಹುಂ ಹುಂ ಹುಂ ನಮ್ ಕಡೆಗ್ ಅದಾವು ನನಗ್ ಅಷ್ಟು ಗೊತ್ತಲ್ರಿ.
ಒದಕ್ ಹೋಗಿದಲ್ಲ
ಹುಂ ಅವಾಗೇನ್ ನಾನ್
ಒಂದ್ಸತ ಹೋಗೋಗ್ ಬಿಡ್ರಿ ನೀವು.
ಇನ್ ಮೇಾಲ ಇದ್ದ ಇನ್ ನಿಮ್ ಊರಿಗ್ ಬಂದಾನಲ್ಲಾ ಹೋಗ್ಬಕ್
ಹೋಗಿ ಬರ್ರಿ ಒನ್ ಟೈಮ್
ಹುಂ
ಅ ಪುಂಡಿ ಸೊಪ್ ಇರುತ್ತದ ನೋಡ್ರಿ ನೀವ್ ಕಿತ್ಕೊಂಡ ಬರಿ
ಹುಂ ಹುಂ ನಾನ್ ಅದನ್ ಫಸ್ಟಿಗೆ. ಪಪ್ಪಾಯ ಹಣ್ಣಿನ್ ಸೊಫ ಮಾಡಿದ್ ಬಿಡ್ರಿ ಪುಂಡಿಸ
ನಿಮ್ ಕಡೆಗೆಲ್ಲಾ ಸಿಗಲ್ಲ ಅಲ್ಲಾ ರೀ
ಸಿಕ್ತತ್ರಿ ಅದ ನನಗ್ ಗೊತ್ತಿಲ್ಲ ಅದ್ರ ಬಗ್ಗೆ.
ಹೌದಾ ನಮ್ಮಂತ ಒಳ್ಳೆ ಪಪ್ಪಾಯ
ಮತ್ತ ಹೇಳ್ರಿ ಏನೇನ್ ಮಾಡಿದ್ರಿ.
ಏನ ತಿನ್ನಕ್ ಕುಂತೀರಿ.
ಅಡಿಕಲಕ್ಕೆ ಎಂತ ಇತಿ ಬೀ ಅಡಕಲಿ.
ಅಡಿಕೆಎಲ್ಲಾ ಹಾಕಂತಿರಿ ನೀವು
ಹುಂ ನೀವ್ ಆಕೊನದಿಲ್ಲೇನ್ರಿ ಹೌದಾ
ಹುಂ
ನಿವು ಏನ್ ಕಾಳ ಪಲ್ಯಾ ಮಾಡಿದ್ರಿ.
ಹೆಸರು ಕಾಳು
ಹುಂ
ನೀವ್ ಸಾಂಬಾರ್ ಮಾಡಿದ್ರ ಅಂತೆಲ್ಲಾ ಅದ್ರ ಬಗ್ಗೆ ಹೇಳ್ರಿ ಸ್ವಲ್ಪ್
ಅಯ್ಯಯ್ಯ ನಮ್ದು ಬ್ಯಾಳೆ ನೀರ್ದ ಏನ್ ಹೇಳ್ತಾರಿ ಕಾಳ್ ಸಾರ ಹೇಳ್ರಿ
ನಾವ್ ಹೆಸರು ಕಾಳ್ದ ಹೇಳ್ಬೇಕೇನರೀ
ಹುಂ
ಅದ ಕಾಳ ಕುದಿಸಬೇಕ ನೋಡ್ರಿ
ಹೂಂ
ಅದೆಲ್ಲಾ ಕುಚ್ಚ ಆದ್ಮೇಲೆ ನಾವು ಹಸಿ ಕಾಯ್ದಾದ್ರೂ ಮಾಡ್ಬಹದು ಇಲ್ಲಾ ಕಾರ್ ಪುಡಿದಾಗ್ಲೂ ಮಾಡ್ಬಹುದು
ಹುಂ
ನಿಮ್ಗೆ ಯಾವ್ದ ಇಷ್ಟಾ ರೀ
ನಮ್ಗೆ ಎಲ್ಲಾ ಕಾಳ ಇಷ್ಟಾ ರೀ ದಾಣಪುರ್ ಬಂದಾಗಿನಿಂದ ಬರೀ ಬ್ಯಾಳಿ ಅಟ್ಟ ತಿನಾಕತೆ ತೀ
ಹೌದೇನರೀ
ಕಾಳು ಕುದೀಸೋಂತಿವ್ರಿ ಆಮೇಲೆ ಎಣ್ಣೆ ಹಾಕ್ತೀವ ಒಂದ್ ಪಾತ್ರೆಕೆ.
ಹ್ಮ್.
ಆಮೇಲೆ ಒಂದ್ ಎರಡು ಈರುಳ್ಳಿ ಕೊಯ್ಕೆಂತಿವಿ. ಅದುಕ್ ಒನ್ ಸೊಲ್
ಹ್ಮ್.
ಆಮೇಲೆ ಬೇಸ್ಬಂದದ್ಮೇಲೆ.
ಹ್ಮ್. ಹ್ಮ್ ಹ್ಮ್.
ಹ್ಮ್.
ಹ್ಮ್ ಹ್ಮ. ಹ್ಮ್ ಹ್ಮ್. ಹ್ಮ್. ಹೌದೇನ್ರಿ.
ಹುಂನ್ರೀ.
. ಇದುನ್ ಹೆಂಗ್ ಮಾಡ್ತಿರಿ ನೀವು ಪಾಯ್ಸ.
ಯಾ ಪಾಯ್ಸ ರೀ ಶಾವ್ಗಿ ಪಾಯ್ಸ.
ಶಾವ್ಗಿ ಪಾಯ್ಸ ಬಿತ್ರೀ ಅದು ಏನಾನ. ಏನು ಶೇಂಗಾ ಶೇಂಗಾದ್ ಪುಡಿ ಎಲ್ಲಾ ಹಾಕ್ತಾರದು. ಹ್ಮ್ ಹ್ಮ್ ಶಾವ್ಗಿ. . ಹುಗ್ . ಹದು ಗೋದಿ ಹುಗ್ಗಿ. . ಹೇ ಶೇಂಗ ಪಂಗ ಹಾಕ್ತಾ ರೀ. ನಮ್ ನಾನಿ ನಮ್ಮ ಮುಖಮಂಟಿ ಮಾಡಿದಾರ ಅವ್ರು ಅಂತದು.
ಹೌದಾ.
ಹ್ಮ್. ಅದಕ್ಕ ಅದ್ ಗೊತ್ತಲ್ರಿ ನನಿಗ್ ಇಲ್ ಇರದ್ಕ ಫೋನ್ ಮಾಡ್ದೆ ನಾನ್ ನಿಮನ್ ಕೇಳಣ ಅಂತ.
ಹ್ಮ್ ಹ್ಮ್ ನಾವ್ ಹುಗ್ಗಿ ಬಾಳ ಮಾಡಿಲ್ರೀ.
ಹ್ಮ್. ಹೌದೇನ್ರಿ. . ಮತ್ತೇನ್ರಿ.
ನೀವು ಹಗ್ಗಿ ಮಾಡದ್ ಹೇಳ್ರಿ ಸ್ವಲ್ಪ್ ನಮಿಗ್ ಗೊತ್ತಿಲ್ಲ.
ಹಾ ನಮ್ದು ಗೋದಿ ಹಗ್ಗಿನ ಇವತ್ ನಾಳೆ ಬೆಳೆಗೆ ಮಡ್ ತೆವಂದ್ರ ನೈಟು ಆ ಇದನ್ ಮಾಡ್ಬೇಕ್ರೀ ನೆನೆ ಇಡ್ಬಕು.
ಹ್ಮ್.
ನೆನೆ ಇಟ್ಟು ಚೆನ್ನಾಗ್ ಬೆಳಗ್ಗಿನಾ ಒಂಚೂರು ಎರಡ್ ಸಾರಿ ಕುದುಸ್ ಬಕ್ ಕ್ರಿ ಗೋದಿನ. ಕುದ್ಸ್ ತಗಿದ್ಮೇಲೆ. ಬೆಲ್ಲ ಹಾಕ್ಬಕು ಬೆಲ್ಲದ್ ಪಾನ್ಕ ಇರ್ತತ್ತಲ್ಲ.
ಹ್ಮ್.
ಮಾಡ್ಕಂಡ್ರ ಅದಕ್ಕ ಹಾಕಿ ಚನ್ನಾಗ್ ಅದಿಷ್ಟು ಕೂದುಸ್ಬಕ್ರೀ.
ಹ್ಮ್.
ಹಾ ರಿ ಆಮೇಲೆ ಒಂದ್ ಬಾಣ್ಲೆಗೆ ಒಂದ ಒಂದ್ ಇಷ್ಟ ಎರಡು ಸ್ಪೂನು ಮೂರ್ ಸ್ಪೂನು ಎಷ್ಟಕತ್. ಷ್ಟೆ ಅಷ್ಟು ನಿಮಗೆ ತುಪ್ಪಾ ಹಾಕಿ.
ಹು
ಹ ಕೊಬ್ಬಿರಿ.
ಹು
ಹು ಉತ್ತತ್ತಿ ಉತ್ತತ್ತಿ ಪೀಸ್ ಕೀಸ್ ಮಾಡ್ಕೊಂಡ. ಹ ಆಮೇಲ ಇದು. ಮೆಲ್ ನಂತರ ದ್ರಾಕ್ಷಿ ಗೋಡಂಬಿ. ಬಾದಾಮಿ ಅವನೆಲ್ಲಾ. ಚೆನ್ನಾಗ ಕಟ್ ಮಾಡಕಂಡ ಅದಕ್ಕ ಹಾಕಿ ಅದ ತುಪ್ಪದಾಗ ಫ್ರೈ ಮಾಡಿ.
ಕಟ್ ಮಾಡ್ಕೊಂಡ ಬೇಕ ಅವೆಲ್ಲಾ.
ಹು
ಹು
ಆನೆಲ್ಲಾ ಮಾಡ್ಕೊಂಡ್ ಅದ್ರೊಳಗ ಹಾಕಿ ಅದಿಷ್ಟು ಚೆನ್ನಾಗಿ ಕುದಿಸಿ.
ಹು
ನಿಮಗ ಬೇಕಾದ್ರ ಶಾವಿಗಿನೂ ಹಾಕೋಬಹುದು. ಬ್ಯಾಡ ಅಂದ್ರ ಬಿಡ್ಬಹುದು. ಆಮೇಲೆ ಕುದಿಸಾಗಿದ್ಮೇಲೆ. ಹು ಇದು ಬರ್ತೇತ್ತಲ್ಲ ಒಣಸುಂಟಿ.
ಹು
ಅದ್ರದ್ದು. ಮತ್ತ ಯಾಲಕ್ಕಿ ಪೌಡ್ರು ಹಾಕಿ. ಆ ಚೆನ್ನಾಗ್ ಕುದಿಸ್ಬೇಕು ಅಂತೊಂದು ಅರ್ದಾ ಗಂ ಇದ ಸತೀಶ್ಪ್ಯಾಕ್ಟ ರಿ ಕುದ್ಸಂಗಿದ್ದ ಹೇಳಾ ಹಾ ಚೂರ ಟೆಸ್ಟ್ ನೋಡಿ ಸುಡಬೇಕು.
ಹೌದಾ ಗ್ಯಾಸ್ ಮ್ಯಾಲೆ.
ಅದು ಯಾ. ಗ್ಯಾಸ್ ಇದ್ದರ ಗ್ಯಾಸ್ ಮಾಡ್ತಾರ ಒಲೆ ಇದ್ದರ ಒಲೆ ಮಾಡ್ತಾರಾ.
ಹು
ಹು ಇಸ್ಕೊಡೋ ಪ್ಲ್ಯಾನ್ ಹಾಕಿದ.
ಮತ್ತೆ ಎಲ್ಲಾದ್ರು ಪ್ಲೇಸ್ ಹೋಗಿದ್ರೆಂಡ್ರಿ.
ಹು ಹೋಗಿದೇವ ರಿ.
ಎಲ್ಲೇ ರಿ.
ಹು ನಾವೇನ್ ಜಾಸ್ತಿ ಎಲ್ಲಿ ಹೋಗಿಲಡ್ರಿ.
ಹೌದಾ
ಹು ಅಕ್ಕಾ ಹಾಯ್ ಅಲ್ಲೇ ಪೋನ್ ಪೋನ್ ಪೈಸೆ ಹು ನಮ್ಮ ಆಂಟಿ ಯಾರ್ ರೀತಿ ಮಾತಾಡಕತ್ತಾಳ ಅಂತ ಕೇಳಿದ್ಲ ಲೆ ಅದಕ್ಕ.
ಹೇಳ್ಬೇಕಿಲ್ಲ.
ಹೇಳ್ದ ಅದಕ್ಕ ಪೈಸ ಪೈಸ ಬರ್ತತ್ತ.
ಅಯ್ಯೋಯ್ಯೋ.
ಮತ್ತ ಅವ್ರಿಗೆ ಹೆಂಗ ಹೇಳಿದ್ರ ರೀ ಅರ್ಥ ಆಗದು.
ಇಲ್ಲಂದ್ರ ಅರ್ಥ ಆಗಲ್ಲ ಅವರಿಗೆ.
ಹ್ಮ್.
ಯಾರಿಗೇಏನೋ ಬೈತಾರಲ್ರಿ ಅವ್ರು.
ಅವ್ರು ಹಂಗ ಬಿಡ್ರಿ ಪಾ ತಲಿ ಬಚ್ಕಂದ ಕ್ಲೀನ್ ಆಗಿ ಇರ್ದೆ ಅಂತ ಹೇಳ್ತಾ ಇದ್ದಾರೀ ನಮ್ಮ ಮಗಳಿಗೆ. ಆಶಕ್ಕ. ಹಾ ನಾನು ಹೇಳ್ತಾನೆ ಬೈತೀನಿ ನಿ. ಹಾ. ಪಾಪ ಹ್ಮ್. ಮತ್ತೇನ್ ಸ್ಪೆಷಲ್ ಮಾಡ್ತಿರ್ರಿ ನಿಮ್ ಮನ್ಯಾಗ.
ನಾವು ಶಾವಗೆ ಗುಲಾಬ್ ಜಾಮೂನು.
ಹ್ಮ್ ಹ್ಮ್. ಹೌದೇನ್ರಿ.
ಹ್ಮ್ ಮತ್ತೆ ಹೋಳ್ಗಿ.
ಹ್ಮ್ ಹ್ಮ್ ಹ್ಮ. ಹೌದೇನ್ರಿ.
ಹ್ಮ. ಯಾವ ಪ್ಲೇಸ್ ಹೋಗಿದ್ರಿ.
ನಾವವು ನಮ್ ಕಡೆಗೆಲ್ಲ ಹೋಗಿದ್ದೇವ್ರಿ.
ಎಲ್ಲಿ.
ಅಂದ್ರೆ ದಾವಣಗೆರೆ. ಅಲ್ಲಿಂದ ಕೊಟ್ಟೂರು. ಹ್ಮ ಹ್ಮ್ ಏನ ಅದು. ಯಾವ್ದ ಯಾವ್ದಕ್ಕೂ ಹೋಗಿದವ ಚಿಕ್ಕಮಂಗ್ಳೂರ್ ಸೈಡ್ ಹೋಗಿದೇವ್ರಿ ನಮಗೆ ಅಂದ್ರ. ಈಗ ಟ್ರಿಪ್ ಕರ್ಕೊಂಡ್ ಹೋಗ್ತಾರಲ್ಲ ಸ್ಕೂಲಲ್ಲಿ ಆ ಕೆಲ ಹೋಗ್ ಬಂದಿದ್ದೀನ ಅಷ್ಟೆ ಸಪ್ರೇಟ್ ಎಲ್ಲ. ಫ್ರೆಂಡ್ ಜೊತೆಗ್ ಹೋಗಿರೋದು ಕೊಟ್ಟೂರು ದಾವಣಗೆರೆ ಆ. ಅ ಇಲ್ಲಿ ಹೊಸಪೇಟೆ. ಅಷ್ಟೇ ಹೋಗಿರದು ಮತ್ತೆ ಎಲ್ಲಿ ಹೋಗಿಲ್ರಿ ನಾವು.
ಹಾ.
ಹ್ಮ್ ನೀವ ಹೋಗಿದಾರೇಏನ್ರರಿ.
ಹುನ್ರಿ ಹೋಗಿದ್ದಿ.
ಹ್ಮ್. ಹಾ ಸರಿತಾಳ್ರಿ ಮಾಡ್ತೀರಿ ಮತ್ತೆ ಬಾಯ್.
ಓಕೆ.
ಹ್ಮ್.